ಹ್ಮ್ ಆರಾಮ್ರೀ
ಅದೇ ನೋಡ್ರಿ ನೀವ್ ಆಮಿರಾ
ಹ್ಮ್ ನಾವ್ ಆರಾಮದಿವಿ ನೋಡ್ರಿ
ಹಾ ಮನ್ಯಾಗ ಆರಾಮ ಅದಾರ ಎಲ್ಲಾರೂ
ಹ್ಮ್ ಎಲ್ಲಾರ ಆರಾಮದಾರ ನೋಡ್ರಿ ಅದೇ ಸ್ವಲ್ಪ ಏನು ಸ್ವಲ್ಪ ಬ್ಯಾಳೆ ಹಾಕ ಕುದಿ ಇಟ್ಟಿದರಿ ಅದಕ್ ಪಾಣೆ ಹೊಡುದಿಲ್ಲಾ
ಹ್ಮ್ ಹ್ಮ್ ಬ್ಯಾಳಿ ಸಾಂಬಾರ್ ಮಾಡಕತ್ರಿ ಏನ್ರರಿ
ಹ್ಮ್ ಬ್ಯಾಳೆ ಸಾಂಬಾರು ಏನ ಕಂಡಾತ ಇರ್ತನಿ ಅಂದ್ರ ಅವ್ರೇಂದ್ರ ಇದು ಹೋಗ್ಬಿಟ್ರು ಶ್ರಮಕ್ಕ ಎಲ್ಲಿ ಅವರು ಬರತ ಅಲ್ಲಿ ಸಂಜಾತದ ಎಲ್ಲಿ ಕಾಯ್ಕೊಂಡ್ ಕುಳಡು ಸಾಂಬಾರಾರ್ ಅನ್ನ ಸಾರ ಮಾಡಿಟ್ರೇ ಆಯ್ತು ಹ್ಮ್ ಹ್ಮ್ ಈಗ ನಾನೇ ಒಬ್ಬಾಕಿ ಅದಿನಿ ರಾಗಿ ಗಂಜಿ ಮಾಡ್ಕೊಂಡಿನಿ ಅವ್ರರು ಮತ್ತೆ ಹ್ಮ್ ಹ್ಮ್ ಹ್ಮ್ ಸ್ವಲ್ಪ ಬೆಳ್ಳೋಳಿ ಇದು ಮಾಡಿ ಎರಡ್ ಮೂರ್ ಬೆಳ್ಳುಳ್ಳಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಷ್ಟೇ ಹಾಕಿ ತಿರ್ಗಸ್ ಬಿಡ್ತಿ ಬೇಕೇ ಇದ್ದಿನಿ ಇನ್ನೊಂದ ಸ್ವಲ್ಪ ನಿಂತವ್ರು ಮಾಡ್ದ ಅನ್ನ ಬಿಸಿ ಅವ್ರು ಬಂದಾಗ ಬಂತ ಎಲ್ಲಿ
ಹ್ಮ್ ಹ್ಮ್ ಹ್ಮ್ ಇಲ್ರಿ ಏನ್ ಇಟ್ಟು ಸಿಕ್ತದ ಏನ್ರಿ ಅದ ತೊಗೊ ಬಂದಿರ ಏನ್ ಅಲ್ಲೇ ಬೆಂಗಳೂರಾಗ ಸಿಗ್ತದ ಅಂತಾರಲ್ರರಿ ರಾಗಿ
ಇಲ್ಲ ಇಲ್ಲಿಂದ ಸಿಗ್ತಾವಲ್ರಿ ಯಾಕ ಮನಾರ ಅಂಗ್ಡಿಯಾಗ ಸಿಗ್ತಾವ್ರೀ
ಸಿಗ್ತಾವ್ರೆ ನಮ್ ಕಡೆಗ್ ಈ ಕಡೆ ಮಾರಲ್ರಿ ಅದ್ಕಂದ ನಾನ
ಹ್ಮ್ ಏನೈತೆಲ್ಲ ಇಲ್ಲಿ ಕಿರಣ ಅಂಗಡಿ ಪಾಕೆಟ್ ತಂದಿದ್ದ ಆದ್ರೆ ರಾಗಿನೂ ಸಿಕ್ತಾವ್ರೀ ಕೆಜಿ ಗಟ್ಲೆ ನಮ್ಮ ಕಡೆ
ಹಾ ಹಾ ಆ
ಹ್ಮ್ ಮೊದಲ್ ನಮ್ಮ ಅಜ್ಜಿ ನ ಮತ್ಯ್ರೀ ಮನ ಬರೇ ಕೆಜಿ ಗಟ್ಲೆ ತಂದು ಬೀಸಿ ಬರೆ ರಾಗಿ ಮುದ್ದೆ ಮಾಡ್ತಿದ್ರ ನಮ್ಮ್ ಮುುತ್ತಾರ ಬಾಳ ಇದು ಮಾಡ್ತಿದ್ರು ಇವಾಗ ಸ್ವಲ್ಪ ದಿನ ಆಯ್ತಾ ಬುಟ್ಟಿದ್ವಿ ನಾವು
ರಾಗಿ ತಿಂತೀರಿ ಅಂದಂಗ ಆಯ್ತ್ರಿ ನಮ್ ಕಡೆಗಂದ್ರ ನಮಗ್ ಗೊತ್ತಲ್ರಿ ರಾಗಿನೇ ಗೊತ್ತಿಲ್ಲ ನಮ್ ಕಡೆ ರಾಗಿನೇ ಹೆಸರಿಗನ ಮಾಡಲ್್ರೀ ನಾವು ತರೋದನಿಲ್ಲ ಮಾಡದನಿಲ್ಲ ಈ ಕಡೆ ಯಾರು ಬೆಳೆದನಿಲ್ಲ ಇ ಕಡೆ ಎಲ್ಲಿ ಅಂಗಡಿಗಳಲ್ಲ ಸಿಗದಿಲ್ಲ ಇಲ್ಲತ್ತತ್ ದೊಡ್ ದೊಡ್ಡ ಸಿಟಿಗಳಳದ ಏ ಮಾಡ್ತವನ್ರಿ ಈ ಕಡ ನಮ್ಮ ಕಡೆ ನಮ ಊರ್ಗಳಳದ ಅಂತ್ ಸಿಗಲ್ರಿ
ಎಲ್ರರಿ ಸಿತ್ತಿರ್ಬೋದು ಕೆಂಪ ಯ್ದ ಸಿತ್ತಿರ್ಬೋದ್ರಿ ಅಂಗ್ಡ ಕಿರಣಾಣ್ ಅಂಗಡಡಿಗಂದಿದ್ದ್ ನೋಡ್ರಿ ಇದು
ಹ್ಮ ಆಗ ಸಿಗ್ತಾವೇನ್ರಿ ಕೆಂಬೈ ಒಳಗ್ ನಾವ್ಂತತ್ ಕೇಳಿಲ್ಲಾ ಆದ್ರಿ ಕ ನಮ್ ಕಡೆಗೆ ಉಣಲ್ರಿ ಯಾರ ರಾಗಿದಏನು ಉಣಾಲ ಅದಕ್ಕ ಅಂದೇಾರ ನಾನು ನಮ್ಗ ನಮ್ ತಮದವ್ರ ಅಂತಾರಲ್ರಿ ನಮ್ ತಮ್ಮಂದಿರ ಅಲ್ಲೇ ಬೆಂಗ್ಳೂರಾಗ ಹೇಳ್ತಿರ್ತಿ ಬರ ರಾಗಿಿನೇ ಮಾಡ್ತಾರ ಇಲ್ಲಿ ಅಂತೇಳಿ ಬೆಂಗಳೂರ ಒಳಗೆ ಅವ ಪಿ ಜಿದಾಗ ಅದು ಇದ್ರಂದ್ರ ಅವ್ರ ಆಗಿನೇ ಕೊಡ್ತಾರತ್ರಿ ಅಲ್ಲಿ ರಾಗಿದು ಮುದ್ದೆ ಕೊಡ್ತಾರ ಅಂತ ಹ್ಮ್ ಅದೇನ ಜಿಗತ್ ಜಿಗಟ್ ಅಂತ ಹೇಳ್ತಾರೆ ಮುದ್ದ ಏನ್ ಜಿಗಿ ಬಿಟ್ಟಿರ್ತೈತಿ ಅಲ್ಲಿಗ್ ಏನೋ ಅಂಟಕೋಬಾರ್ದು ನುಂಗಕ ಬರ ನುಂಗ ಬೇಕಂತ ಹೇಳ್ತಾರೀ
ಹೌದೌದ್ರಿ ನಾವ್ ರಾಗಿ ಮಧ್ಯ್ದೆ ನಮ್ಮ ಅಮ್ಮಾರಸ ಮಾಡ್ತಿದ್ರಿ ಸಣ್ಣಾರರಾಗ ಅವರೇ ನಮ್ಮಮ್ಮರ ಮಾಡ್ಕೊಡ್ತ ಿದ್ರ ತತ್ತಿ ಸಾರ ಇಲ್ಲಾಂದ್ರೆ ಕಣಂಡದ ಸಾರ ರಾಗಿ ಮುದ್ದಿ ನಮ್ಮತ್ತೆಲ್ಲಿ ಜಾಸ್ತಿ ಮತ್ತ ಅದು ಒಂದ್ ಪವರ್ ಅಂತ ಹೇಳಿ ತಾಕತ್ ಅಂತ ಹೇಳಿ ಇದು ಮಾಡ
ಇಲ್ಲ ಇಲ್ಲ ಬಾತ್ ಹಾಕತ್ರಿ ಅದ ಬಾತ್ ಚಲೋ್ರಿ ರೊಟ್ಟಿ ಕಿತ್ತಾನ ಹೆಚ್ಚಿಗೆ ಶಕ್ತಿ ಬರ್ತದ್ರೀ ಅದ್ರಾಗಿದ್ ಮುದ್ದೆ ಅದ
ಹ ಹಂಗಾಗಿ ಅ ಅದು ನಮ್ಮ ಅವರು ಈಗ ನಾ ನಾಲ್ಕಕ್ ಪಂಗಟನ ಐತೆೇನ್ರರಿ ಇದು ನಾ ತಿನ್ನಾಕ ಇದು ಮಾಡಕ
ಹ್ಮ್ ಮಧ್ಯಾಹ್ ನೀವ ದಿನ ಒ್ ಟೈಮ್ ಮಾಡ್ಕೊಂಡ್ ಕುಡತಿೀರಿನ್ರರಿ
ಹ್ಮ್ ಒಂದ್ ಟೈಮ್ ಇಲ್ಲಾಂದ್ರೆ ಎ ಬ್ಯಾಸ್ ಆಯ್ತ ಅಂದ್ರೆ ಎರ ಮೂರ್ ದಿನಕ್ಕ
ಗಂಜಿ ಹೆಂಗ ಮಾಡ್ಬೇಕ್ರ ಅದೇನ ರಾಗಿ ಇಟ್ಟ ಹಾಕಿಡ್ಬೇಕೇಏನ್ೀ ಡೈರೆಕ್ಟ್
ಇಲ್ಲ ಇಲ್ಲ ಇಲ್ ಅದು ಇಲ್ಲಾಂದ ಮತ್ತೆ ಅದು ಗಂಟ ಗಂಟಗ ಹಬಡ್ದದ ಹಂಗ್ ಮಾಡ್ಬಾರಡ್ದದು ಈಗಪ್ಪ ಇ ಎರಡು ಬಳ್ಳಳಿ ಇದು ಮಾಡಿ ಸ್ವಲ್ಪೇ ಎಣ್ಣ್ಯಾಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಪಿ ಮಾಡಡತ್ಂಗ ಬಳಳದು ಹಾಕ್ತಿರಲ್ರಿ ಎಣ್ಣಾಗ ಆ ಸ್ಲ್ಪ ಚೂರು ಚೂರ ತಾಗ ನೀರ್ ಹಾಕದು ಅದಕ್ಫ ಇಡ್ರ ಗ್ಯಾಸ್ತ್ತೆ ಜೋರ್ ಇಡೋ ಮತ್ ಕಾಕ ಅದು ಬಿಸಿ ಆಗ್ಬಾರ್ದು ನೀರ್ ನೀರ್ ತಣ್ಣಗಿರೋತಕ್ಕಾನ ರಾಗಿಿ ಇದು ಪುಡಿಯಕದು ಕಲ್ಸದ ಹ್ಮ್ ಇಲ್ರಿ ಇಲ್ಲ ಅದು ನೀರ್ ಹಾಕಣ ಆಮೇ ತಣ್ಣ ನೀರ ಆ ಹಂ ಕಸ ಪಟ್ಟ ಹ ಬಿಸ ನೀರು ಹಾಕ್ರ ಗಂ ಬಿಡ್ತದ್ರೆ ತಣ್ಣ
ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಬೆಳ್ಳುಳ್ಳಿ ಪಾಣೆ ಹಾಕಿ ಅದ್ರೊಳಗ್ ನೀರ್ ಹಾಕಿ ನೀರಾಗ ರಾಗಿ ಹಾಕಿ ತಿರ್ಬೇಕ
ಹಾ ತಿರ್ಗ್ಬೇಕು ಹಿಟ್ಟ ಹಾಕಿ ರಾಗಿ ಹಟ್ಟ ಹಾಕಿ ಹಂಗ ಅದು ಹಗೆ ಸ್ವಲ್ಪ ಅಷ್ಟಾಗಿ ಇಟ್ಟು ಹಗೆ ತಿರ್ಕೊಂತರ್ಬಕ್ ಗಂಟ ಆಗಲ್ರ ಅದು
ಹೌದ್ರಿ ಅಂದ್ರೆ ಜೀರ್ಗಿ ಅದೇ ಕರಿಬೇವ ಅದೇನ್ ಹಾಕಲ್ಲೇನ್ರರಿ ಅದಕ್
ಅದ್ ಏನ್ ಹಾಕಿಲ್ರಿ ನಾನು ಅಟ್ಟೆ
ಬರೇ ಬಳ್ಳುಳ್ಳಿ ಎಟ್ಟೆ ಉಪ್ಪು ಬಳ್ಳುಳಿ
ಹ್ಮ್ ಹ ಇಷ್ಟೇ ಉಪ್ಪು ಬಳ್ಳೋಳಿ ಅದ್ರಾಗದ ಇಟ್ಟು
ಹಾ ಹೌದೌದೌದು
ಇದು ಮಾಡಿ ಕುಡುದ್ಬಡ್ತ ಅದ ಆಯ್ತ ಅದ ಕುಡನ ಅಂದ್ರೆ ಒಟ್ಟಿ ತುಂಬ್ಬಿಡ್ತದ್ರಿ ಅದು
ಅಯ್ ಆಯ್ತ್ರಿ ಅದ್ ಊಟನೇ ಮಾಡಿದಂಗ ಆಯ ಬಿಡ್ತರಿ ಅದ್ ರಾಗಿನನು ಅದನ್ನು ಅದೇ ರೀ ನಾವು ಜಾಳದೊಟ್ಟನ್ ಗಂಜಿ ಮಾಡ್ತೀವಲ್ಲ ಅದೇ ರಾಗಿ ಹಿಟ್ಟಿಂದ ಮಾಡಿದಂಗ ಆತದ್ರೀ ಅದು ಅದಕ್ಕೆ ನಾವು ಜೋಳದ ಹಿಟ್ಟ ನ್ ಮಾಡಿದ್ರ ಕಡ್ಯಾಕ ಜೋಳದ ಹಿಟ್ಟು ಡೈರೆಕ್ಟ್ ಹಾಕಲ್ರಿ ಕಡ್ಯಾಕೆ ಹಿಂಗ ಒಂದ್ ಬಟಲ್ದಾಗ ಚಂದ್ ಗಂಟೆ ಅಲ್ಲದ ಇಟ್ಟಿ ಕಲಸೋತವ್ರೀ ನೀರ್ ಹಾಕಿ ನೀರ್ ಹಾಕಿ ಕಲಸ್ಕೊಂಡ ಹಾ ತಣ್ಣೀರ್ ಹಾಕಿ ಕಡ್ಯಾಕಿ ಗಂಟಾಲ ಚೆಂದಾಗಿ ಕಲ್ಸ್ಕೊಂಡ್ ಆಮೇಲೆ ಅದ ಪಾನೇ ಹೊಡ್ಕೊಂಡ ರ್ ಅದ್ರ ಹಾಕೀ ತಿರುಗೋಡು ರಿ ಹ ಹೆಂಗ್ ಮಾಡತ ನಮ್ಮ ಮನಯ ನಮ್ಮಮ್ಮಿ ಅವ್ರ ಬರ್ತೈತ್ರಿ ನಮ್ಮ ಮಮ್ಮಿ ಅವ್ರ ಹಂಗೆ ಮಾಡ ನತರ ಅದಕ್ಕೆ ನಾನು
ಹ್ಮ್ ಇಲ್ಲ ಇಲ್ಲ ಕರೆಕ್ಟ್ ಅದ್ರಾಗ ಏನೊಂದು ನಾ ಅದು ನೀರ ಹಾಕಿ ತಣ್ಣ ಇರ್ತದಲ್ರಿ ಪಾನೇ ಹೊಡ್ಯನ ನೀರ್ ಅದೇ ಬಿಸಿ ಆಗಲ್ಲ ಏನಿಲ್ಲ ಹ್ಮಲ್ಲಿ ಹಗೆ ಅದು ನೀರ್ ಹಾಕ ಏನಿಲ್ಲ ಹಾಕ್ಬಿಡೋದ ಇಟ್ಟು
ಹ್ಮ ಹೌದೌದೌದು
ಬಿಟ್ರೆ ಅದು ತೆಳ್ಳಗ ಆಗ್ಬತದ ಇದಾಗ್ಬಿಡ್ತದ್ರಿ ತಾನೆ ಸಣ್ಣಾಗಿ ಕುದಿತದ
ಕುದಿತೈತ್ರಿ ಕುದ ಒಂದ್ ಸ್ವಲ್ಪತ್ ಕುದ್ದು ಮ್ಯಾಲ ಚೆಂದ್ ಆತ್ದರಿ
ಹ್ಮ್ ಗಂಟನೆೇ ಆಗಲ್ ಒಟ್ಟ
ಗಂಟ ಆಗಲ್ರಿ ಗಂಟ ಆಯ್ತಂದ್ರೆ ತಿನ್ನಾಕ್ ಬರೋದನು ಇಲ್ಲರಿ ಅದು ಏನೋ ನಾ ಮಾಡ ಹ ಇಟ್ಟ ಇಟ್ಟ ಇಟ್ಟ ಇಟ್ಟಗಿ ಅದ ಉ ವೇಸ್ಟ್ ಆಗಿಬಿಡುತ್ತ
ಹ ವೇಸ್ಟ್ ಆಗ್ದಂಗ ನಮ್ಮವರ ಇದೇ ತರ ಮಾಡ್ಬೇಕು ನೀ ಮಾಡ್ತಿ ಯಾವಾಗಾನ ಇರ್ಲಿಕ್ ಅಂದ್ರ
ಹ್ಮ್ ತೋರ್ಸ್ಕೊಟಾರ ನಿಮ್ಗೆ ಎಲ್ಲಿಗನ ಹೋದರು ಮಾಡಿದ್ರು ಹೊಲಕ್ ಮನಿಗ್ ಒಂದ ದಿನ ಹೆಚ್ ಕಮ್ ಆತಿರ್ತವ್ರ ಎಲ್ಲೇನ್ ಎಲ್ಲೇನ್ ಹೋಗೋದಿರ್ತರ ಅದಕ್ಕ ಕಲಸಿ ಕೋಟಳ ಅವರು ನಮಗ ಹ್ಮ್ ನಾಕ್ ದಿನ ಆಯ್ತು
ಹ ಒಂದ ದಿನ ಮೂರ್ ತಿಂಗಳಾದ್ರೆ ಒಂದ್ ದಿನ ಮಾಡಿದಿಲ್
ಹಾಂ
ಆಮೇಲೆ ಹೋಗಣ ಅದೇ ಅಂತಿದ್ರೆ ನಮ್ಮವರ ಸ್ವಲ್ಪ ತಿರ್ಗಾಡ ಹಂಗ ಕುಂದರು ಮಾಡ್ದ ಒಮೇಲೆಗೆ ಉನಡು ಕುಂದ
ಆಕ್ಟಿವ್ಗಿರ್ಬೇಕ್ರಿ ಈ ಏನ್ ಮೂರ್ ತಿಂಗಳ ಆಗ್ಯದ ಅಂತೀರಲ್ಲ ಸ್ವಲ್ಪ ತಿಗಾಡ್ಬೇಕೇನ್ರಿ ಅಂದ್ರೆ ಏನರ್ ಏನರ್ ಕೆಲಸ ಅ್ರಂದ ಸ್ಲ್ಪ ಒಜಟೆ ಎತ್ತಬಾರದ ನೋಡ ಮತ್ತೇನಿಲ್ಲ ವಜ್ಜೆ ಸಾಮಾನ ಎತ್ತಬಾರದ ರಿ ಸುಮ್ ಏನ್ರ ಕುಂತಲೆ ವಂದಿಟ್ ತಿರುಗಾಡೋದು ಮಾತ್ರ ಏನರ ಮಾಡೋದು
ಹಂಗಾಗಿ ರೂಢ ಮಾಡ್ಕೊಬೇಕ ಮತ್ತ ಅಲ್ಲಿ ಹೋಗಂದು ಯಾರ ಮಾಡ್ಬೇಕ
ಹಾ ಇದೇ ರಾಟಿ ಈಗ ಮೈಗಳ ಆಗ್ಬಿಡ್ತಿವ್ರಿ ನಾವು ಮತ್ತು ತವರು ಮನ್ಯಾಗ ಅಲ್ಲೇ ಗಂಡನ ಮನೆಗ್ ಹೋದ್ರ ಅಲ್ಲಿ ಮಾಡೇಬೇಕಲ್ಲ ಅಲ್ಲಿ ಯಾರ್ ಕೇಳ್ತಾರೀ ನಮ್ ತ್ರಾಸ ಏನಿದ್ರನು ಎಲ್ಲಾರೂ ಮಾಡಿದ್ ಹಂಗ ಮಾಡ್ಬೇಕಂತಾರ
ಹ್ಮ ನಾವೇ ಒಬ್ಬಕೀ ಎಲ್ಲಾರ್ದು ಹ್ಮ
ಹ ಹ ಹೌದ್ರಿ ಅಂದ್ರೆ ಮನೆಯೊಳಗ್ ನೀವ ಒಬ್ರೇ ನೀವು ನಿಮ್ಮ ಮತ್ತಿ ನಿಮ್ಮ ಮಾವ ಏನ್ರೀ
ಮಾವಾರ ಇಲ್ರಿ ತಿರ್ಕೊಂಡಾರ ನಮ್ಮನೆಯರ ನಾನ ನಮ್ಮ್ ಅತ್ತಿ ನಮ್ಮ್ ಅತ್ತಿಯರ ಅತ್ತಿ ಇನ್ನೊಬ್ಬ್ರ ಅದರ ಅವ್ರು
ಅಯ ಅಂದ್ರ ಆಯ್ತ್ ಬಿಡ್ರಿ ಏನ್ನ ಬಾಲ ಕೆಲ್ಸ ಇಲ್ಲತೊಗೊರಿ
ಹಾ ಇಲ್ಲ ಇಲ್ಲ ಅಲ್ಲಿ ಆರುವರೆ ಏಳುಕ ಹಂಗ ಏಳ್ತೀನಿ
ಹಾ ಹಾ ಹಾ ಹಾ ಅಂದ್ರನು ನೀವೇ ಮಾಡ ಅಲ್ಲಿ ಇದ್ಮೇಲೆ ಎದರು ಮೇಲೆ ಮಾಡಬೇಕು
ಹ್ಮ ಎಷ್ಟನ್ನ ಅದೇ ಕೆಲ್ಸ ಸಂಜಿತನಕ ಮಾಡದ
ಹ್ಮ ಮಾಡದೇ ಮಾಡದ
ಹ್ಮ ಸ್ವಲ್ಪ ಲೇಟ್ ಆಗಿ ಏಳದ ಅವಾಗ ಪ್ರೆಗ್ನೆಂಟ್ ಇದ್ನಲ್ರಿ ಮತ್ತೆ ತ್ತೆ ಅದೇ ಸುಜನ ಬರೇ ನೆಗಡಿ ಆಗ್ತಿತ್ರಿ ಸ್ವಲ್ಪ ಅಲರ್ಜಿ ಒಂದ ಅದ ಹ್ಮ್ ಬರೇ ಸೀನ್ ಬರ್ತಿದ್ದ್ ಅದ್ರ ಸಲಯಾಗಿ ಏನೆಲ್ಲ ಎಂಟವರಿಗೂ ಹೇಳ್ತಿದ್ದೆ ಪಾಪ ಅವರೇನ್ ನೆನ್ಸಿಲ್ಲಾ ಚಲೋದಾರ ಹ್ಮ್ ಹ್ಮ್ ಸ್ವಲ್ಪ ಹ್ಮ್ ಚೊಲೋ ಅದ್ರ ನಮ್ಮ ಅತ್ತಿ ಸ್ವಲ್ಪ ಅವ್ರ ಅತ್ತಿಗೆ ಹ್ಮ್ ಅವ್ರಗ ಅಡ್ಗೆ ಮಾಡ್ಕೊಟ್ಟು ಕಳಸ ಆಮೇಲೆ ನಾನು ಅವರು ಕೂಡಿ ನಾನು ಅಡುಗೆ ಮಾಡ್ತಿದ್ದನನೆ ಕಸ ಬಾಂಡೆ ಎಲ್ಲಾ ಬಿಡ್ತ ಅವಳಿಗೆ ಅವ್ರಿಗೆ ಎಷ್ಟ್ ಮಾಡ್ಕಡ್ತಿದವಿ ನ ನ ಎದ್ದ ಅವಾಗ ಕಸ ಬಂಡೆ ಮುಕ್ಕ ತಕೊಂಡು ಚಂದ ತಕತಿದ್ದ ಅದೇ ಕೆಲಸ
ಹ್ಮ ಅದೇ ರೇ ಚಂತೆನಾತು ಬಟ್ಟಿ ಬಗ ಕಸ ಭಾಂಡೆ
ಯಾವಾಗ ಬಂದ ತಾಸ ಮ ಕುಡ್ದ ಕುಂದರ್ತಿದ್ದೆ ಇಲ್ಲದ್ರ ಆಯ್ತತ್ ಮಕ್ಕಳಕನ್ ಟೈಮ ನಮಾಜ್ ಮಾಡ್ದ ಮಾಡ್ದ ಮತ್ತೆ ಮೂರ್ ನಾಲ್ಕ್ ಆಯ್ತು ಬಟ್ಟೆ ಹೋಗದೆ ಇದೇ ಕೇಳಿ ಸರ್ ಆಯ್ತಪ್ಪ ಸಂಜೆ ಆಯ್ತ ಮತ್ತೆ ಮತ್ತೆ ಏನ್ ನೋಡ್ಬೇಕ ಅನ್ನೋದು
ಹ್ಮ್ ಆತ್ ಅಡ್ಗಿ ತಿಂತರ್ ಚಂಜಿಿಕಿ ಮತ್ತೇಏನ್ ಒಣಗಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಪಲ್ಯ ಚಿಂತಿ ಮಾತ್ರ ಕಸಬ ಹೌದು ಹೌದೌದು ಕೇಳ ಮಾಡ್ಬಟ್ಟಿದೆ
ಬೇರೆ ತರ್ ಮನೆ ಆಗಿದ್ದ
ಹ್ಮ್ ಬೇಾರೆ ಬೇರೆ ಬೇರೆ ಅವ್ರೆಲ್ಲಾ ಏನೇನ್ ತಿಂತಾರ ಅವ್ರಿಗೆ ಕೇಳೇ ಮಾಡ್ಬೇಕದ
ಹ್ಮ್ ಏ ನಮ್ಮ್ ಮನಯಾರ ಅವ್ರಿಗೊಂದ ಅವ್ರ ಚಪಾತಿನೇ ಬಕ್ ಸಾಯಂಕಾಲಗಾನ ರೊಟ್ಟಿನ ಅಲ್ಲ ಮುಂಜೆಲ್ಲ ಇದ್ರೆ ನಾಷ್ಟತಾನೇ ಬೇಕು
ಹಾ ರೊಟ್ಟಿ ಉಣಲ್ಲ ಏನ್ರರಿ
ಹ್ಮ ಮುಂಜೆಲ್ಲೆ ಯಾವ ಉಣಲ್ರಿ ರೊಟ್ಟಿ ಚಪಾತಿ ಬೇಕು ಇಲ್ಲಾ ನಾಸ್ತಾ ಬೇಕು ಮತ್ತೆ ಮಧ್ಯಾಹ್ನ ರೊಟ್ಟಿ ಉಣತಾರ
ಅಣ್ಣ್ರ ಅಂದ್ರ ಅವ್ರೀ ಮೂರ್ ಟೈಮ್ ಕೆಡೆ ಕಡೆಕ ಮಾಡ್ಬೇಕೇನ್್ರೀ ಎಡ್ತರ ಮಾಡ್ಬೇಕು
ಹ್ಮ್ ಸಂಜೆಕ್ ಎಲ್ಲಾ ತರ ಮಾಡ್ತವ್ರಿ ಪಲ್ಯ ಸಾರ ಅನ್ನ ಎಲ್ಲಾ ಬಿಸಿದ್ ಮಾಡ್ತೀವಿ ಮಧ್ಯಾಹ್ನ ಇದ್ದಿದ್ದ ಉಂತೆವ್ರು ಬರಲ್ಲ ಮಧ್ಯಾಹ್ನ ಗ ಹೋದ್ರ ಅಂದ್ರ
ಹಾ ಹಾ ಹಾ ಏನ್ ಮಾಡ್ತಾರ ಅಣ್ಣವ್ರ ಕೆಲ್ಸ
ಅದೇ ರೀ ಏನು ಫ್ಲಿಪ್ಕಾರ್ ಕಂಪ್ನಿಮ್ಮೆ ಸುಪ್ರೈಜರ್ ವರ್ಕ್ ಮಾಡ್ತಾರೆ ಅವ್ರು
ಸೂಪರ್ವೈಸರ್ ವರ್ಕ್ ಮಾಡ್ತಾರೀ ಎಲ್ರಿ ಅಲ್ ಹುಣ್ಸಗ ಏನ್ರೀ
ಇಲ್ಲ ಸಿಂಧನೂರು
ಮ
ಹ್ಮ್ ನಮ್ದ ಇಲ್ಲೇ ಕುದಿದ್ದಿದ್ದು ನವದ್ಗಿರಿ ಊರ ಹಂಗೆ ಅವ್ರ ಅತ್ತೆ ಮಾವ ದುಡ ಿ ಅಲ್ಲಿ ಬಿಸ್ನೆಸ್ ಹಂಗೆ ಮಾಡಕ ಹೋಗಿ ಹಂಗೆ ಸೆಟ್ಲ್ ಆಗ್ಬಿಟ್ಟಾರ ಅಲ್ಲಿ ಜಾಗ ತಗೊಂಡು ಮನಿ ಕಟ್ಸ್ಕೊಂಡು ಅದ ಇಲ್ ಹೊಲಾ ಇಲ್ಲಿ ಅದಾವ್ರೀ ನಮ್ಗೆ
ಹೌದು
ಹ್ಮ್ ನಾವ್ದ ಯಗ ಅದಾವಲ್ಲ
ಹಾ ಹಾ ಅಂದ್ರೂ ತಾಳ ಇಲ್ಲ ಇತ ರಿ ಅಲ್ಲಿ ಹೋಗಿ ದುಡಕಂತ ಹೋದವರು ಅಲ್ಲಿ ಇದ ಮಾಡಿದಿಡ್ರಿ ಹ್ಮ್ ಚಲೋ ಆಯ್ತ್ ಬಿಡ್ರಿ ಸಿಟಿ ಆಗನ ಅದಾರಲ್ ಹ್ಮ್ ಹೌದೌದೌದು ಅಂದ್ರ ಪೇಮೆಂಟ್ ಎಷ್ಟು ಕೊಡದಾ ರೀ ಪೇಮೆಂಟ್ಟ
ಅವ್ರ ಪೇಮೆಂಟ್ ಏನೋ ಹೇಳಲ್ರಿ ನಮ್ಗ
ಹೇಳದೇನ್ರಿ
ಹ್ಮ ನಿನ್ಗೆ ಎಷ್ಟ ಬೇಕು ನ್ ಕಮ್ಮಿ ನಿನ್ಗ ನ್ ಕಮ್ಮಿ ಇದ್ರಿ ಅವಳ
ಹಾ ತಂದ ತರ ತಂದ ಗಣ್ಮ ಮಕ್ಕಳ ಹೇಳಲ್ರು ಕೆಲವೊಬ್ಬರು ಹೇಳಲ್ಲ ಕೆಲೊಬ್ಬರು ಹೇಳ್ತಾರ ಅವ್ ನಿಮ್ಗೆ ಏನ್ ಬೇಕ ತರದೊಂದ್ ಕೆಸದ ನಮ್ದು ತಂದ ಆತಿ ವಿ ನಿಮ್ಗೆ ಯಾಕ್ ಬೇಕ ಅಂತಾರೆ ಅವರು
ಹ್ಮ್ ಕೋಷನ್ ಮಾಡ್ದ್ರ ಎಲ್ಲ್ಂತೇಳಿ ನೀ ಕೇಳದೇ ಇಲ್ರಿನ
ಹ್ಮ್ ಹ್ಮ್ ಹ್ಮ್ ಹೌದ್ರೀ ಹಾ ಇರ್ತಾದ್ರರಿ ಇಪ್ಪತ್ ಮಾಸ ಸಾವಿ ರೂಪಾಯಿ ಇದ್ಬೇಕ್ ತವ್ರರಿ ಯಾಕಂದ್ರ ಸೂಪರ್ವೈಸರ್ ಕೆಲ್ಸ ಅಂತಂದ್ರ ಮತ್ ಜಾಸ್ತಿನೇ ಇರ್ತದ್ರೀ
ಗೊತ್ತಿಲ್ಲ ನನ್ಗೆ ಕೇಳಿಲ್ಲ ಅವ್ರು ಕೇಳಿದ್ರ ನಿನ್ ಏನ್ ಅಂತ ಇಲ್ಲ ಇನ್ ಕೊನೆ ಅವ ಕೇಳ್ದಾಗ ಅವ್ರ ನಿಮ್ಗ ಏನ್ ಕಮ್ಮಿ ಇದ್ದ ಹೇಳಂತಂದ್ರೆಂದ ಆಯ್ತ್ ಬಿಟ್ಟಿ
ದಿನ ಬೆಳಿಗೂ ಸಾಯಂಕಾಲ ಬರ್ತ
ಹ್ಮ್ ಸಾಯಕಾಲ ಬರ್ತಾರ
ಹ್ಮ್ ಹ್ಮ್ ಹ್ಮ್ ಚಲೋ ತೋರಿ ಚಲೋ ಅಲ್ಲೋ ಲೋಕಲ್ ಆತ ತೋರಿ ಚಲೋ ಮತ್ತ ಸುಮ್ನೆ ಬೇರೆ ಬೇರೆ ಕಡೆ ದೂರ ದೂರ್ ಬೆಂಗ್ಗಳೂರ್ ಅಂತಲ್ಲಿ ಹೋದ್ವಿ ಕೆಲಸ ಮಾಡಕಂದ್ರ ಬರಕ್ಕಾಗಲ್ಲ ಹೋಗಕ್ಕಾಗಲ್ಲ ಅಲ್ಲೇನ್ ಮನ್ಯಾಗನು ಮನಿಗನು ಹ ಮತ್ತತ್ ಅದೇ ಅಂತನಲ್ರರಿ ಈಗ ಅವ್ರ ಅಂದೇ ಅವ್ರ ಏನ್ ಹಬ್ ಹುಣಿ ಇದ್ರಷ್ಟ
ಹ್ಮ್ ಬಣ ಮತ್ ಒಬ್ರೇ ಇರ್ತಾರೆ ಇವ್ರು ನಮ್ಮ ಹತಾರ ಬಟ್ಟಿ ಹೊಲಿತಾರ ಇವ್ರ ಬಟ್ಟಿ ಎಲ್ಲಾ ಬರ್ತಾರ ಇವ್ರು ಇವ್ ಬಟ್ಟಿ ಹಿಡಿತಾರ
ಹೌದ ಹೌದು
ಹ್ಮ್ ಬಟ್ಟಿ ಹೊಲಿತಾರ ಇವ್ರು ನಮ್ಮ್ ಅತ್ತೆರ್ ಅವ್ರ ಮೆ ಹ್ಮ ಈಗೂ ಬಂದತ್ತಾರ ಈಗ ಮತ್ತ ಮತ್ತೆ ಮಾತಾಡ್ಸಾಕ್ ಹೋಗಿದ್ರು ಅವತ್ ಬರಾಕ್ ಆಗ್ಲಲ್ರೀ ಸನ್ ಒಂದ್ ಹನ್ನೆರಡವರೆಗ ತಿೀರ್ಕೊಂಡ್ ಬಿಟ್ರು ಅವ ಫೋನ್ ಹತ್ ಹೇಳಿಂದ ಬರಕ್ ಆಗಲ್ಲ ಬಸ್ ಟೈಮ್ ಅನ್ನು ಸಿಗಲ್ಲ ಬಸ್ ಸಿಗಲ್ಲ ಅಂತಿ ನೀನು ಮಾತಾಡ್ಸಕ್ ಹೋಗಿ ಆ ಬಂದ ಕುಂತೀಿನಿ ಈಗ ಬಟ್ಟ್ಯಾರ್ ಬಂದ್ ಹೋಗ್ಯಾರಂತ ಈಗ ಜಾಗ ಮಾಡಿ ಊಟ ಮಾಡಿ ಕುಂದರ್ಬೇಕಂತಂದರು ಬಂದ್ಬಿಡ್ತೀ ನನ್ ಫೋನ್ ಮಾಡಿದ್ರ
ಇರ್ಲಿದೋರಿ ಮನ್ಯ ಕುಂತಲ್ಲ ಏನ್ರ ಒಂದ್ ಮಾಡ್ಬ್ರಿ ಚಲೋ ಅದನು ಹ್ಮ್ ಬ್ಲೌಸಾ ಇವೆಲ್ಲಾಟ ಚೂಡಿದಾರ್ ಎಲ್ಲಾ ಹೊಲ್ತಾರೆ ಅಂದ್ರೆ ಹ್ಮ್ ಹ್ಮ್ ಹ್ಮ್ ಬ್ಲೌಸ್ ಚೂಡಿದಾರ್ ಎಲ್ಲಾಲ್ತ
ಹಾ ಹಾ ಎಲ್ಲಾ ಒಲಿತಾರೀ
ಹ್ಮ್ ಕಲಿಬೇಕ್ ನೋಡ್ರಿ ನೀವು ಹಂಗೆ
ಅದ್ ಒಂದ್ರು ಇಂಟ್ರೆಸ್ಟ್ ಇಲ್ಲ ಅವ್ರು ಅಂತಾರ ಬಟ್
ಇಲ್ಲ ರೀ ಕಲಿಬೇಕ್ರಿ ಅದು ನಾವ್ ಮಾಡ್ಲಿ ಬಿಡ್ಲಿ ಕೆಲ್ಸ ಯಾವದೇ ಒಂದ್ ಕಲೆ ಕಲಿಬೇಕ್ರೀ
ಹ ಎಲ್ರಿ ನೋಡ್ಬಕ್ ಕಂಪ್ಯೂಟರ್ ಕಲಿಬೇಕಕ್ ಅಂದತ್ಕೊಂಡೆ ಹಂಗೆ ಪ್ರೆಗ್ನೆಂಟ್ ಐದು ಮೇಿಂದಲೇ ಇದಯ್ತು ಆ ಕಡೊ ಹೋಗಿಲ್ಲ ಈ ಕಡೆನ ಹೋಗಿಲ್ಲ